ಹಲೋ
ಅದೆ ನಾವೇ ಮಾಡಿದ್ವಿ ಮತ್ತೆ.
ಹಾ ಇರ್ಲಿ ಇರ್ಲಿ
ಹಾಜರಾತಿ ಇಲ್ಲದ ವಿದ್ಯಾರ್ಥಿಗಳು ಮಾತ್ರ ಬರೆಯಬೇಕಾ ಅಥವಾ
ಇಲ್ಲ ಇಲ್ಲ ಇಲ್ಲ. ಎಲ್ಲರೂ ಬರಿಬೇಕು ಇವಾಗ ಎ ಸೆಕ್ಷನ್ ಬಿ ಸೆಕ್ಷನ್ ಎಲ್ಲರೂ ಬರಿಬೇಕು.
ಅದು ತುಂಬಾ ಜಾಸ್ತಿ ಆಗುತ್ತೆ ದುಡ್ಡು.
ಹಾ ಜಾಸ್ತಿ ಆಗುತ್ತೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇವಾಗ ನಾವು ಊರಲ್ಲಿ. ವಿ ಹೋಗಿ ಕೂತ್ ಮಾತಾಡ್ಬೇಕಂದ್ರರು ಆಗಲ್ಲ.
ಹ್ಮ್
ಇವಾಗ ಗ್ರೂಪ್ ಅಲ್ಲಿ ಎಲ್ಲರೂ ಹಾಗ ಹೆಂಗ್ ಬೇಕಾದ್ರೆ ಮಾಡ್ತಾರೆ ಮೆಸೇಜು.
ಹ್ಮ್
ಅದಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅವ್ನಿಗೆ ಹರ್ಷಾಗೆ ಹೇಳ್ಬೇಕು ಇನ್ನೊಂದ್ ಸ್ವಲ್ಪ. ನೋಡಿ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಕೊಡ್. ತವಿ ಬರ್ದ್ ಕೊಡ್ತೀವಿ ಅಂತ ಹೇಳ್ಬೇಕು ನಾವೇ ಏನಾಗುತ್ತ ಅಂತ ಗೊತ್ತಾಗ್ತಿಲ್ಲ.
ಹ ಯಾವಾಗ ಹೋಗ್ತೀರಾ ನೀವು ಕಾಲೇಜಿಗೆ.
ನಾವು ಮಂಗಗಳವಾರ ಹೋಗ್ಬೇಕಂತ ಮಾಡಿದೀವಿ ಇದು ನಾಳೆ ಕಾರ್ ಹುಣಿಮೆ ಕಾರು ಹುಣಿಮೆ ಇದೆ ಅಲ್ಲ ಗೊತ್ತಾ ನಿಮ್ಗೆ
ಹಾ ಗೊತ್ತು.
ಹಾ ಅದು ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದೀವಿ. ಹಾ
ಮತ್ತು ರಾಷ್ಟ್ರೀಯ ಸೇವಾ ಸಂಘದ ಪ್ರಗತಿ.
ಅದು ಗೊತ್ತಿಲ್ಲ ನಮ್ಗೆ ಅದು ಏನಾಗುತ್ತೆ ಅಂತ.
ಮತ್ತೆ ಹೋಗ್ಬೇಕಲ್ವಾ ನಿಮ್ಮ.
ಹಾ ಹೋಗ್ಬೇಕು ಹೋಗ್ಬೇಕು ಮುಂಜಾಳೆ ಹೋಗ್ಬೇಕು ಮಾರ್ನಿಂಗು
ತುಂಬಾ ಕಾಯುತ್ತಾರೆ ನಿಮ್ಮ ಗುರುಮಾತೆಯರು ನಿಮ್ಮ ನೆಚ್ಚಿನ ಗುರುಮಾತೆಯವರು ಗಾಯಕ್ವಾಡ್ ಮೇಡಮ್
ಚೆನ್ನಾಗ ಗುರುಮಾತೆಯವರು ಇದ್ದಾರೆ ಹೋಗ್ಬೇಕು ಮುಂಜಳೆ ಹೋಗ್ಬೇಕು
ಮತ್ತೆ ಎನ್ ಎಸ್ ಎಸ್ ಕ್ಯಾಂಪ್ಗೆ ಹೋಗಿದ್ರಾ ಎಲ್ಲಿ ಹೋಗಿದ್ರಿ
ನಾವು ಬೆಂಡೆ ಬೊಮ್ಮ್ನಳಿ ಅಂತ ಒಂದು ಹಳ್ಳೆ ಇತ್ತು ಅಲ್ಲಿ ಹೋಗಿದ್ವಿ
ಹಾ ನಂದು ಕೇಳಿಸ್ತಾ ಇದೆ ಆ ವಾಯ್ಸು
ಹಾ ಕೇಳಿಸ್ತಿದ್ದೆ ನಿಮ್ದು
ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ
ಹಾ ಕ್ಲಿಯರ್ ಕೆಲ್ಸ್ತಿದೆ
ಯಾವ ಊರಿಗೆ ಹೋಗಿದ್ರೆ
ದಂಡೆ ಬೊಮ್ಮಳಿ ಎಂಬ ಒಂದು ಊರದೆ ಅದು ಯಾವ್ದ್ ಬಂದ್ರೆ ಇದು ಇಕಿ ಯಾವದ್ರೀ ಅದು ಯಾವ್ದೋ ತಾಾಲೂಕ್ ಬರುತ್ತೆ
ಹ್ಮ್
ಅಷ್ಟು ನೆನ್ಪರ್ತಿಲ್ಲ ಬಟ್ ಯಾದಗಿರಿ ಡಿಸ್ಟ್ರಿಕ್ ಬರುತ್ತೆ
ಹ್ಮ್
ಹೋಗಿದ್ವಿ ಪೋಸ್ಣ ಪಸ್ನೆ ದಿವ್ಸ ಹೋಗಿದ್ವಿ ನಾವು ನೈಟ್ ಹೋಗಿದ್ವಿ ಎ ಸೆಕ್ಷನ್ ಅವ್ರು
ಹ್ಮ್
ನೈಟ್ ಹೋಗಿದ್ವಿ ಎಂಟು ಗಂಟೆಗ ಅಲ್ಲಿ ರೀಚ್ ಆದ್ವಿ ಹೋಗಿ ಎಲ್ಲಾ ಒಂದ್ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಮೆಸ್ ಊಟದಾಲು
ಹ್ಮ್
ನಮ್ಮ್ ಹಾಸ್ಟೆಲ್ಲ ರೂಮ್ ಇತ್ತಲ್ಲ ನವೋದಯ ಸ್ಟೂಡೆಂಟ್ ಇದ್ದು ಅಲ್ಲಿ ಅವ್ರು ಬಿಟ್ಟು ಹೋಗಿದಿದ್ದಾರೆ ಎಲ್ಲಾ ಕ್ಲಿ ವಲ್ಸ ಆಗ ಬಿಟ್ಟಿದಾವೆ ರೂಮು ಆದ ಕಾರಣ ನಾವು ಎಲ್ಲಾ ಒಂದ್ ಸ್ವಲ್ಪ ನಾವ್ ಯಾವ ರೂಮ್ ಲ್ಲಿ ಇರ್ತೀವಿ ಒಂದ್ ಸ್ವಲ್ಪ ಸ್ವಚ್ಛತೆ ಮಾಡ್ಕೊಂಡವಿ ಆ ನಂತರ ಮುಂಜಾಳೆ ಬಿ ಸೆಕ್ಷನ್ ಅವ್ರು ಬಂದ್ರು
ಅದೇ ಊರಿನ ಸ್ವಚ್ತೆ ಮಾಡ್ಲಿಲ್ವಾ ನೀವು
ಇಲ್ಲಿ ಕೇಳ್ರಿ ನಾನು ಹೇಳ್ತೀನಿ ಮುಂಜಾಳೆ ಬಂದ್ವಿ ಮುಂಜಾಳೆ ಬಿ ಸೆಕ್ಷನ್ ಅವ್ರು ಬಂದ್ರು
ಹ್ಮ್
ಬಿ ಸೆಕ್ಷನ್ ಅವರು ಊಟದ ಟೈಮಿಗೆ ಬಂದ್ರು ನಾಷ್ಟದ ಟೈಮಿಗೆ ಬಂದ್ರು ಆ ನಂತರ ಎಲ್ಲರೂ ಆಹ ಸ್ವಲ್ಪ ಆಟ ಆಡ್ತಿದ್ವಿ ಅವಾಗ್. ಆಗ ರಾಜಚವಣಂಬ ಸರ್ ಬಂದ್ರು.
ಗುರುಗಳು.
ಹಾ ಗುರುಗಳು ಬಂದ್ರು ಅವರು. ಎಲ್ಲ ಒಂದ್ ಸ್ವಲ್ಪ ನಾಷ್ಟ ಅದು ಮಾಡಿದ್ರು ಅವರು. ಎಲ್ರಿಗೂ ಮೀಟಿಂಗ್ ಕರದ್ರು ಅವರು ಸಾರ. ಮೀಟಿಂಗ್ ಕರೆದು ಏನ್ ಮಾಡ್ಲಕತಿ. ರಿ ನೀವು ಏನಿಲ್ಲಾ ಊರ್ ಸ್ವಚ್ ಮಾಡ್ಲಕ್ ಬಂದಿರಿ ನಿಮ್ಮ ರೂಮ್ ನ್ ನೀ. ಸ್ವಚ್ ಮಾಡ್ಕೊಂಡಿಲ್ಲಾ ಈ ಊರ ನ್ ಸ್ವಚ್ ಮಾಡ್ತಿೀರಿ ಅಂತ ಬೈದ್ರು ಒಂದ್ ಸ್ವಲ್ಪ ಗದ್ರದರು.
ಹ್ಮ್.
ಗದ್ರದ್ ನಂತರ ನಾವ್ ಎಲ್ಲಾ ರೂಮ್ ಕ್ಲೀನ್ ಮಾಡ. ಒ ಒಂದ್ ಇಷ್ಟು ಜನಕ್ಕೆ ಹೊರಗಡೆ. ಹಾಸ್ಟೆಲ್ ಮುಂದಿಂದ್ ಎಲ್ಲಾ ಒಂದ್ ಸ್ವಲ್ಪ ಗಿಡ ಕಲ್ಲುಗಳು ಬೆಳೆದಿತ್ತು ಎಲ್ಲಾ ಕ್ಲೀನ್ ಮಾಡದೀವಿ.
ಮತ್ತೆ ಅದು ರಾಜ ಶಾಳಿ ಅಲ್ವಾ ಎಲ್ಲಾ ಕ್ಲೀನ್ ಆಗಿರುತ್ತೆ ಅಲ್ವಾ ಮತ್ತೆ.
ಇಲ್ಲ ಹಾಲಿಡೇ ಇತ್ತಲ್ಲ ಹುಡುಗರು ಎಲ್ಲಾ ಊರಗ್ ಹೋಗಿದ್ದಾರೆ.
ಹ್ಮ್ ಎರಡು ತಿಂಗಳ ರಜೆ ಇತ್ತಲ್ಲಾ.
ಹಾ ಎರಡು ತಿಂಗಳು ರಜೆ ಇತ್ತಲ್ಲ ಊರಗೆ ಹೋಗಿದ್ದಾರೆ ಎಲ್ಲಾ ಹುಡುಗರು.
ಹ್ಮ್ ನೀವು ಎಷ್ಟು ಜನ ಇದ್ದೀರಿ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ
ನಾವು ಹೋದ್ವಿ ಆನಂತರ ಮರ್ ದಿವಸ ಒಂದು ಫಂಕ್ಷನ್ ಮಾಡ್ಬೇಕಂತ ಮಾಡಿದ್ವಿ. ಫಂಕ್ಷನ್ ಅಲ್ಲಿ
ಹ್ಮ್
ಇದು ಅದೇನು ಯಾವ್ದೋ ಅಂತರಲ್ಲ ಅದು
ಉದ್ಘಾಟನಾ ಕಾರ್ಯಕ್ರಮ.
ಹಾ ಉದ್ಘಾಟನ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ವಿ ಬಟ್ ಆಗ್ಲಿಲ್ಲ ಅದು ಮುಂಜ್ ಮಳೆ ಬತ್ತು ಮುಂಜಾನೆ.
ಹ್ಮ್
ಎಲ್ಲಾ ಊರನ ಸಚಿವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲಾ ನಮ್ಮ್ ಟಿ ಆರ್ ಆದ ಭರತ್ ಅವರು ಮತ್ತೆ ಪ್ರದೀಪ್ ಅವರು ಟೀಮ್ ವೈಸ್ಸು ಹೇಳಿದ್ರಲ್ಲ ಅವರು ಹೋಗಕೆಂದ್ರೆ ಹೇಳಿದ್ರು.
ಎಷ್ಟು ಗಂಟೆಗೆ ಹೋಗಿದ್ರಿ.
ಅವರು ಹೋಗಿದ್ರು. ಮ ಸಂಜೆ ನಾಲ್ಕು ಐದ್ ಗಂಟೆಗೆ ಹೇಳಿದ್ರು ನಂಬರ್ ತಗೊಂಡು ನಾಳೆ ನಮ್ಮ
ಹ
ಕಾಲೇಜ್ ವತಿಯಿಂದ ಫಂಕ್ಷನ್ ಇದೆ ಬರ್ಬೇಕು ಎಲ್ಲಾರೂ ಅಂತ ಹೇಳಿದ್ರು. ಬಂದ್ರು ಒಂದ್ ನಾಕೈದ್ ಮಾತ್ ಹೇಳಿದ್ರು ಅವರು ಹಿಂಗಾ ಊರ್ ಸ್ವಚ್ಛ ಮಾಡ್ತಾ ಇದ್ದೀರಿ ಬನ್ನಿ ಚಲೋ ಮಾಡ್ರಿ ಅಂತ ಹೇಳಿದ್ರು. ಮರ ದಿವಸ ಒಂದ್ ರೌಂಡ್ ಊರಲ್ಲಿ ಹೋಗಿ ಬಂದಿವ್ ನಾವು ಬ್ಯಾನರ್ ಇಡ್ಕೊಂಡು.
ಎಷ್ಟು ಗಂಟೆಗೆ ಎಷ್ಟು ಗಂಟೆಗಳ ಕಾಲ ಮಳೆ ಬಂತು.
ಒಂದು ಮೂರು ಅವಾರ್ ಬಂದಿದೆ ಅಲ್ಲಿ ಮಳೆ.
ಮೂರು ಗಂಟೆಗಳು.
ಹ ನಮ್ ಕ್ಲಾಸ್ ಹ ಹುಡುಗರು ಹುಡುಗಿಯರು ಸೇರಿ ಎಲ್ಲಾ ಅಡುಗೆ ಮಾಡ್ತಾ ಇದ್ರಾ.
ಹ್ಮ್.
ಅವ್ರಿಗೆ ಅಡ್ಗೆೇನೆೇ ಬರ್ತಾ ಇರ್ಲಿಲ್ಲ ಅವರು ಒಂದು ದಿವಸ ಏನ್ ಮಾಡಿದ್ರು ಚಪಾತಿ ಮಾಡಂದ್ರೆ ಒಂದು ಗಂಟೆ ಬಿಟ್ಟು ಐದು ಗಂಟೆಗೆ ನಮ್ಗೆ ಊಟ ಹಾಕಿದ್ರು. ಅದ್ರಲ್ಲಿ ಒಂದೊಂದೇ ಚಪಾತಿ ಊಟ ಬರದ್ರ್ ಆಗಲ್ಲ ಆದ ಕಾರಣ ಸರ್ ಏನ್ ಮಾಡದ್ರೂ ನಿಮಗಂತೂ ಬರಲ್ಲ ಅಡ್ಗೆ ಬೇರೆಯವ್ರಿಗ್ ಹೇಳೋಣ ದಿವಸ ಐದ್ನೂರು ಐದನೂರು ಕೊಡೋಣ ಅವರು ಮಾಡಿ ಹೋಗ್ತಾರೆ ಅವರು ಕೈಯಲ್ಲಿ ನೀವು ಕೆಲಸ ಮಾಡುವಂತ ಹೇಳ ಹೇಳಿದ್ರು.
ಮತ್ತೆ ಬಿರಿಯಾನಿ ಮಾಡ್ಸಿದಾರಂತೆ ಒಂದು ದಿನ.
ಹಾ ಬಿರಿಯಾನಿ ಮಾಡ್ಸಿದ್ರು ಬಟ್ ಅದು ಸರಿ ಆಗಿದ್ದಿಲ್ಲ ತುಂಬಾ ಖಾರ ಖಾರ ಮಾಡಿದ್ರು‌.
ಪೀಸ್ ಇದುವಾ ಜಾಸ್ತಿ.
ಹಾ ಅಷ್ಟೇ ನಿದ್ದಿದ್ದಿಲ್ಲ ಒಂದ್ ಹತ್ತು ಕೆ ಜಿ ತಂದಿದ್ರಂತೆ ಅವರು. ಚಿಕ್ಕನು ಅದ್ರಲ್ಲೆ ಎಲ್ಲಾ ಆಗಿದ್ದಾವೆ.
ಯಾವುದು ಚಿಕನ್ ತಂದಿದ್ರ ಮಟನ್ ತಂದಿದ್ರಾ.
ಚಿಕ್ಕನ್ ತಂದಿದ್ರು
ಹ್ಮ್
ಹಾ ತಿಂದು ಮರ ದಿವ್ಸ ಮತ್ತೆ ಒಂದ್ ಸ್ವಲ್ಪ ಊರಲ್ಲಿ ಹೋಗದ್ವಿ. ಆ ನಂತರ ನೈಟ್ ಏನ್ ಸಂಜಿಕೆ ಫಂಕ್ಷನ್ ಆಯ್ತು. ಕ್ಲೋಸಿಂಗ್ ಸೆರಮನಿ. ಗರ್ಲ್ಸ್ಗೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕು ಅಂತ. ಹೇಳಿ ನಮ್ಗೆ ಬಟ್ಟೆನೆ ಎನ್ ಎಸ್ ಎಸ್ ಡ್ರೆಸ್ ಮೇಲೆ ಬಾ ಅಂತ ಹೇಳಿದ್ರು ಸರ್ ಅವರು.
ಮತ್ತೆ ಆ ವಿಭಾಗದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಂಗಳವಾರ ಬರ್ತಾರಂತೆ.
ಏನು.
ಅ ವಿಭಾಗದ ವಿದ್ಯಾರ್ಥಿಗಳು ಮಂಗಳವಾರ ಬರ್ತಾರಂತೆ ಎಲ್ಲರೂ.
ಹಾ ನಾವು ಮಂಗಳವಾರನೇ ಬರ್ಬೇಕಂತ ಮಾಡಿದೀವಿ
ಮತ್ತೆ ಡಿ ಕೆ ಪಾಟೀಲ್ ಗುರುಗಳು ಏನು ಭೈಯಲ್ವಾ.
ಅವ್ರ್ದು ಏನಾದ್ರು ಮಾಡ್ಬೇಕು ಅವ್ರ ಕ್ಲಾಸ್ಗೆ ಮತ್ ಇವಾಗ ಊರಿಗೆ ಬಂದಿದೀವ ಅಂದ್ರೆ ಹೋಗ್ಬೇಕಲ್ಲ ಯ ಹೆಂಗಾದ್ರು ಮಾಡಿ
ತುಂಬಾ ವಿದ್ಯಾರ್ಥಿಗಳು ಇರಲ್ಲ ಮತ್ತೆ ಬೇದ್ರೆ ಏನ್ ಮಾಡ್ತೀರಾ
ಬೈಸ್ಕೊಳ್ಳೋದೇ ಏನ ಆಗಲ್ವಲ್ಲ
ಏಕೆ
ಬಯಸ್ಕೊಂಡು ಹೋಗ್ತೀವಿ ಮತ್ತೆ ಏನ್ ಮಾಡ್ಬೇಕು
ಹ್ಮ್
ಅವತ್ತು ಕಾರಹಣ್ಣಿಮೆ ಅಲ್ವಾ ಅವತ್ತು ಒಂದ ಸ್ವಲ್ಪ ನಾವು ಬ್ಯುಸಿ ಇರ್ತವಿ ಅಲ್ಲ ಮನೇಲಿ ಎತ್ತುಗೋಳ ಇದೆ
ಹಾಜರಾತಿ ಮೂರು ನಾಲ್ಕು ತೆಗೆದರೆ ಏನು ಮಾಡೋದು
ಅ ಅಯ್ಯೋ ಅಲ್ಲಿನ್ ಮಾಡೋಣ ಏನು ಆಗಲ್ಲ ತಗೆಂದ್ರ ತೆಗಿಲಿ
ಹ್ಮ್
ಹಾ
ನಿಮಗೆ ಎಲ್ಲಿ ಜ
ಅವ್ರ ಸಬ್ಜೆಕ್ಟ್ ಅಲ್ಲಿ ನಿನ್ ಮಾರ್ಕ್ಸ್ ಎಷ್ಟು ಬಿದ್ದಿದೆ
ಹಲೋ
ಅವ್ರ ಅವ್ರ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಎಷ್ಟ ಬಿದ್ದಿದೆ ಮೊನ್ನೆ ಎಕ್ಸಾಮ್ ಇತ್ತಲ್ಲಾ
ಹತ್ತಕ್ಕೆ ಐದು ಬಿದ್ದಿದೆ
ಓಹ ಐದ್ ಬಿದ್ದಿದೆ ಚೆನ್ನಾಗಿ ನೆ ಬಿದ್ದಿದೆ ಅಲ್ಲಾ ನಮ್ಗೆ ಮೂರ್ವರೆ ಬಿದ್ದಿದೆ
ನಿಮ್ಗೆ ವಿಜಯಪುರದಲ್ಲಿ ಇಂಡಿ ತಾಲ್ಲೂಕು ಗೊತ್ತಾ
ಹಾ ಗೊತ್ತಲ್ಲ ಇಂಡಿ
ಹ್ಮ್ ಅದೇ ಆ ತಾಲೂಕಿನ ಒಂದು ವಾಹನ ಇಲ್ಲಿ ನಮ್ಮ ಆಸ್ಪತ್ರೆ ತ್ರೆ ಮುಂದೆ ನಿಂತಿತ್ತು ಅದಕ್ಕೆ ಕೇಳಿದೆ
ಓ ಹೌದಾ
ಹ್ಮ್ ಇದು ವೈ
ಏನ್ ಮಾಡ್ತಾ ಇದ್ದಾರೆ ಹಾ
ಇಲ್ಲಿ ವೈದ್ಯ ಕಾಲೇಜಿನಲ್ಲಿ ಎಲ್ಲ ಹುಡುಗ ಹುಡುಗಿಯರು ತುಂಬಾ ಹ ಯೂನ್ಯವಾಗಿರುತ್ತಾರೆ
ಹಾ ಇರ್ತಾರೆ ಇರ್ತಾರೆ ಮ ಅದು ವೈದ್ಯಕೀಯ ಕಾಲೇಜ್ ಅಂದ್ರೆ ಹಾಗೆ ಇರುತ್ತೆ ಹ್ಮ್ ತುಂಬಾ ಅಲ್ಲಿ ಎಲ್ಲಾ ಚೇಲ್ತರ ಇರಲ್ಲ ಎಲ್ಲರೂ ಸರಿ ಇರ್ತಾರೆ ಅವರು
ತುಂಬಾ ಎಲ್ಲ ಹುಡುಗೂರ ಹತ್ತಿರ ದೊಡ್ಡ ದೊಡ್ಡದಾದ ಬೈಕ್ಗೆ. ದೊಡ್ಡ ಮೊತ್ತದ ಮೌಲ್ಯದ
ಹಾ, ದೊಡ್ಡ ದೊಡ್ಡದಾದ ಬೈಕ್ ಇದೆ. ಮತ್ತೆ ದೊಡ್ಡ ದೊಡ್ಡ ಆದ ಫೋನ್ ಇದೆ ಅನ್ಸುತ್ತೆ.
ಹ್ಮ್, ಹೌದು ಇಲ್ಲಿ ನಾರ್ಮಲ್ ಆಗಿ ಒಬ್ಬ ವಿದ್ಯಾರ್ಥಿ ಸ್ಕೂಟಿ ತೊಗೊಂಡ್ ಹೋದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಜಿಟಿ ತಗೊಂಡ ಹೋಗ್ತಾರೆ.
ಹಾ, ಜಿಟಿನೂ ಇದಾವ ಅಲ್ಲಿ.
್ಮ ಮ ತ್ತು ಸಿಕ್ಕಾಪಟ್ಟೆ
ಹ್ಮ್, ನಮ್ ಡ್ರೀಮ್ ಬೈಕ್ ಅದು ಜಿಟಿ ಅನ್ನೋದು.
ಹ್ಮ್, ನಾನು ಇಲ್ಲವಾದರೂ ಈಗ ಎಂಟರಿಂದ, ಒಂಬತ್ತು ಜಿ ಟಿನ್ನು ನೋಡಿದೆ ಇವತ್ತ ಒಂದೇ ದಿನ. ಹೌ
ಓ, ಹೌದಾ ನಿಮ್ಗೆ ಬರುತ್ತಾ ಬೈಕು.
ನಮ್ಗ ಓಡ್ಸಲು ಬರುತ್ತೆ ಅಂತ ದೊಡ್ಡದಾದ ವಾಹವನ್ನು ಓಡಿಸುವುದಿಲ್ಲ.
ಅದ್ ನಿಮ್ಗೆ ಖಾಲಿ ಹತ್ತದಿಲ್ವಲ್ಲಾ ಹೇಗೆ ಹೊಡಿತೀರಾ ನೀವು.
ಹೇಳಿದೆಲ್ಲ ದೊಡ್ಡ ವಾಹನ ಓಡಿಸುವುದಿಲ್ಲ. ಚಿಕ್ಕ- ಚಿಕ್ಕ ವಾಹನವನ್ನು ಹತ್ತವೆ ನಾವು ಕೂಡ ಎತ್ತರವಾಗಿದ್ದೀವಿಲ್ಲಾ ನಮಗೂ ಕೂಡ ಹತ್ತುತ್ತೆ ಕಾಲು.
ಎಷ್ಟೇ ಎತ್ರ ಇದೀರಿ ನಿಮ್ಗೆ, ನಿಮ್ಗೆ ಸ್ಕೂಟಿ ಬರೋಬರಿ ಆಗುತ್ತೆ.
ನಾವು ಇಲ್ಲ ಅಂದ್ರೂ ಹತ್ತರಿಂದ ಹನ್ನೊಂದು ಅಡಿ ಎತ್ರವಿದ್ದೀನಿ.
ಓ, ಹೌದಾ! ಹತ್ತು ಅಡಿ ಅಂದ್ರೆ ನೀವು ಇವಾಗ ಬಿಲ್ಡಿಂಗ್ ಮೇಲನೆೇ ಇರ್ತೀರಿಲ್ಲ,
ಮತ್ತೆ ನೀವು ಊಟಕ್ಕೆ ಏನ್ ಮಾಡಿದ್ರಾ ಮಧ್ಯಾಹ್ನ.
ನಾವು ಊಟಕ್ಕೆ ಭೋಜನ,, - ಅನ್ನ, ಸಾಂಬಾರು, ಚಪಾತಿ, ಪಲ್ಯ
ಹ್ಮ್,
ತಿಂದಿದ್ದೀವಿ ನೋಡಿ ನೀವ್ ಏನ್ ಮಾಡಿದ್ದೀರಾ.
ನಾವು ಇಲ್ಲಿ ಹೋಟೆಲ್ಗೆ ಹೋಗಿದ್ದೆ ಹೋಟೆಲ್ ನಲ್ಲಿ ಪಲಾವ್ ಇತ್ತು-
ಹಾ
ತಿಂದು ಬಂದೆ ಒಂದು ಪ್ಲೇಟ್ ಪಲಾವ್ಗೆ ಐವತ್ತು ರೂಪಾಯಿಗಳು.
ಓಹ್, ಹೌದಾ! ಒಂದು ಪ್ಲೇಟ್ ಪಲಾವ್ಗೆ ಐವತ್ತು ರೂಪಾಯಿ ಮಾಡ್ತಾರ ಅಲ್ಲಿ
ಹಾಗೆ ಒಂದು ನೀರಿನ ಬಾಟಲ್ ಅನ್ನು ತೆಗೆದುಕೊಂಡು ನೀರು ಕುಡಿದುಕೊಂಡು ಮತ್ತೆ ಆಸ್ಪತ್ರೆಗೆ ಬಂದೆ.
ಹೌದಾ!
ಹ್ಮ್, ಮತ್ತೆ ಸಂಜೆಗೆ ಏನ್ ಮಾಡ್ತೀರಾ ನೀವು.
ನಾವು ಸಂಜೆಗೆ ಏನ್ ಮಾಡ್ಬೇಕು ಇನ್ನೂ ಗೊತ್ತಿಲ್ಲ ಪ್ಲಾನಿಂಗ್ ಇಲ್ಲ. ನೋಡ್ಬೇಕು ಏನಾದ್ರು ಮಾಡ್ಬೇಕು.
ಆಯ್ತು ಈಗ ನೀವು ಕರೆ ಮಾಡ್ತೀರಾ ಮತ್ತೆ ನಾವೇ ಮಾಡ್ಲಾ
ನಾವು ಮಾಡ್ತೀವಿರಿ
ಆಯ್ತು